ಏನ್ ಮಾಡಕತ್ತಿ.
ಏನಿಲ್ಲ ನೋಡದು ಬಾಳಿಕೈ ಚಿಪ್ಸ್ ಹೆಂಗ್ ಮಾಡ್ತಾರ ಅಂತ ನೋಡಾತಿದ್ದೇವು. ನಮ್ಮಮ್ಮಿ ಬಾಳೆ ಹಣ್ಣ ತಂದಿದ್ರ ಹ್ಮ್. ನಮ್ ಬಾಳೆ ಹಣ್ಣ ತಂದಿದ್ರಾ ಅಲ್ಲಿ ಹೊಲಕ್ಕೋಗಲ್ಲಿ ಅವು ಹಶಿ ಅದಾವ.
ಹಾ ಹಸಿದ್ರಲೇನೇ ಮಾಡ್ತಾರನು.
ಹ್ಮ್ ಅದಕ್ಕೆ ಹೆಂಗ್ ಮಾಡ್ತಾರ ಅಂತ ನೋಡಾಕತಿದೇವಿ ಯೂಟ್ಯೂಬ್ನಾಗ ನಾವು ಅಂದ್ರ ಗೊತ್ತ. ನನ್ಗ ಗೊತ್ತ ನನ್ಗ ಆದ್ರ ನಾ ಏನ್ ಅನ್ಕೊಂಡಿದ್ಯಾ. ಅವ ಕೂಡ ನ ಒಣಗಿಸತಾರಾ ಅನ್ಕೊಂಡಿದ್ದೆ ಅಕಾ ಹಾ ಈಗ ಹಿಂಗ ಹೆರ್ಚಿ.
ಹಾ
ಇಲ್ಲ ಹಂಗ ಮಾಡಲ್ಲ. ಅದೇಏನ್ ಮಾಡ್ತಾರ ಫಸ್ಟಿಗೆ ಬಾಳಹಣ್ಣೆ ಎಲ್ಲ ತೊಳ್ಕೊಂತಾರ ತೊಳ್ಕೊಂಡು ಆ ಒಂದೊಂದ ತಗೊಂಡು ಮ್ಯ ಒಂದ್ ಮುಂದಿನ್
ಬಾಳೆಹಣ್ಣು ತೊಳಿದ ಏನ್ ಮ್ಯಾಲಿಂದ ಏನ ಒಳಗಿಂದ.
ಅಂದ್ರೆ ನೀಟಾಗಿ ಇರ್ಲಿ ಅಂತ ಅವರು ಇದಕ್ಕದ.
ಹ್ಮ್ ಅಲ್ಲಲ್ಲೆ ಮ್ಯಾಲೀನ್ ಸೊಪ್ಪಿ ತೊಳಿತಾರೆಏನ್.
ಹಾ ಸೊಪ್ಪಿ ಸೊಪ್ಪಿ ಬಾಳೆಹಣ್ಣು ನೀರ್ಗ್ಬಿಡ್ತ ಆಮೇಲೆ ಅ ಪ್ರೊಸೀಜರ್ ಹೇಳ್ತೀನಿ ತಡ್ಕೋ ಜರ.
ಹ್ಮ್ ಹಾ
ಹ ಪಸ್ಟಿಗೆ ಅದ್ ಹಿಂದಿಂದು ಮುಂದಂದು ಕಟ್ ಮಾಡ್ತಾರೆ ಕಟ್ ಮಾಡಿ ಅಂದ್ರೆ ಅವು ಹಸಿ ಇರ್ತವಲ್ಲ ಬಾಳೆಹಣ್ಣ ಅದಕ್ಕ ಅವು ಕಟ್ಟಗಂಗಿ ಅದ್ರೆ ಬಿಚ್ಚಕ್ ಹಿಂಗ್ ಸೊಸಲಯಕ ಒಮ್ಮೆ ಬರದಲ್ಲ ಅದಕ್ಕ ಹಿಂಗೊಂದೊಂದ ಒಂದೊಂದ್ ಗೆರಿ ಹಾಕೋತಾರ ಚಾಕು ತಗೊಂಡಾ ಅಂದ್ರೆ ಹಿಂಗ ಕಿತ್ ಬಿಡಾಕ ಹಾಕೊಂಡು ಆಮೇಲೆ ಹೇ ಅಂದ್ರೆ ಅದೇ ಹಿಂಗ ಹತ್ತು ಬಾಳ ಹಣ್ಣಂದ ಹಸಿ ಇರ್ತೇತ್ ಅಂದ್ರೆ ಹಿಂಗ ಕೈಗ್ ಒಂತರ ಹಾತ್ತತ್ತಲ್ಲಾ ಅದಕ್ಕ ಎಣ್ಣೆ ಹಚ್ಕೊಂಡ ಬಿಡವ ಅಂದ್ರೆ ನಾ ಹೇಳಾತೇನಿ ಪ್ರಿಕಾಷನ್ಸ್ನ.
ಹ್ಮ್
ಹಾಂಗ್ ಮಾಡಿ ಅವಕೂರ್ನ ಒಂದೊಂದ ಒಂದೊಂದ್ ಬಿಡಿಸಕೊಂಡ ಬಿಡಿಸಕೊಂಡು ಆಮ್ ಆಮೇಲೆ ಒಂದ್ ಬಕಿಟು ನೀರ್ ತಗೊಂಡು ನೀರಾಗ ಹಾಕದಾವಪುರ್ನ ಬಾಳೆಹಣ್ಣ. ಹ ನಂದ್ ಅಂದ್ರೆ ಒಂದಿಟ್ಟು ಅದಕ್ಕ ಚಾಲದನಂಗೆ ಮಾಡ್ಕೊಂಡ ಅಂದ್ರೆ ಚಂದ್ ಬರ್ತಾವು. ಚಿಪ್ಸ್ ಅಂತಂತಂದು. ಹಂಗ್ ಮಾಡಿ ಆಮೇಲೆ ಎಲ್ಲವಕ್ಕೂ ನೀರ ಹಾಕೊಂಡ- ಲ್ಲಾ ನೀರ ಹಾಕೊಳದಾಗಿಂದ ಅಲೋ ಕೇಳಾ ಹಾ ಹ ಹ್ಮ ನೀರ ಹಾಕೊಂಡ ನೀರಾಗ ಹಾಕೊಂಡ ನೀರಾಗ ಹಾಕೊಂಡಿಂದ ಆಗಿಂದ ಅಕೂರ್ನಾ ಸ್ವಲ್ಪ ಇದು ಆಮೇಲೆ ಉಪ್ಪು ನೀರ್ ಮಾಡೋ ಸಮಧ ಉಪ್ಪ ನಿಮ್ಗೆ ಎಷ್ಟ ಬೇಕ್ ಅಷ್ಟು ಅಂದ್ರೆ ನಾವು ಹೆಂಗ್ ತಗೊಂಡತಿ ಅದ್ರ್ಮ್ಯಲೆ ಉಪ್ಪ ಹಾ ತಕೊಂಡು ಒಂದ್ ಬೌಲ್ ನೀರ್ ಹಾಕೊಂಡು ಅದಕ್ ಉಪ್ಪು ನೀರ್ ಮಾಡ್ಕೊಂಡ್ ಅದಕ್ ಹಾಕಿ ಹಾ ಮಾಡ್ಕೊಂಡ್ ಆಗಿಂದ ಹ ಏನದು ಅವ ಆ ಕಡೆವಲ ಹ್ ಇದ್ರನ್ ಯೂಸ್ ಮಾಡ್ತಾನ ಪಪಿ ತಾಲಿಗ್ ಹಚ್ಕೊಂತಿವಾಲ. ಯಾ ನನವ ಅದ ಯಾವ ಹೆಸರು ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡಿದ್ದ ಅವನು ವಿಡಿಯೋ ನೀ. ಅಂದ್ರ ಆ ಕಡೆ ಯಾವೆಂಗ ಇದ್ರ ಏನ್ ಯೂಸ್ ಮಾಡ್ತಾರ ನೋಡ್ರ ತೆಂಗಿನ್ಕಾಯಿ ಇದೆ.
ಹಾ ನಮ್ ಸೈಡ್
ನಿಮ್ ಸೈಡ್ ಅಂದ್ರ ಹಾ ಹಾ ಹಾ ಆ ಸೈಡ್ ನೋಡ್ಂಗಾರ ಶಿವಮೊಗ್ಗ ಸೈಡ್. ಆ ತೆಂಗಿನ ನೀ ತಗೊಂಡು ಅದೇ. ಕಡಂಗಿ ಹಾಗೆ ಇಟ್ಟು ನೀರ್ ಹಾಕ್ದ. ಎಣ್ಣೆ ಅದೇ ಎಣ್ಣೆ ಹಾಕ್ತ ಎಣ್ಣೆ ಹಾಕಿ. ಆ ಹೆರ್ಚ್ಬೇಕಲ್ಲಾ ಇನ್ ಬಾಳೆಹಣ್ಣು ಹಂಗಿ ಇಟ್ಟಿದ್ದದ್ರಾಗ ಹ್ಮ ಅವಕೊಂಡ ತಗೊಂಡು. ಸಣ್ಣಗೆ ಹೆಚ್ಚದ ಒಂದೊಂದ ಒಂದೊಂದೊಂದೊಂದ ಅಂದ್ರ ಡೈರೆಕ್ಟ್ ಅದ್ರಾಗ ಹೆಚ್ಚಿದಾವ ಮೇ ಬಿ ಆ ನೀ ಸಿಡಲ್ಲ ಅನ್ಸತ್ ಜೋರತಿ ಮತ್ತ್ ನೀರ್ ಹಾಕಿದವಿ ಏನು ಆಗಲ್ಲ ಅನ್ಸತ್ ಆ ಎಣ್ಣಿ
ಹಾ
ಅದಕ್ಕ ಹಂಗ ಅದ್ರ ಮ್ಯಾಗ ಹ್ಮ ತೆಂಗಿನೇಣ್ಣಿ ಹ ಅದ ಹಿಂಗ ಹಂಗೆ ಹೆಚ್ಕೊಂಡ್ ಹೆಚ್ಕೊಂಡ್ ಹಚ್ಕೊಂಡ್ ಹಾಕಿದ ಹಾಕಿದಾಗಿ
ಕರೆ ನೋಡ್
ಏನೂಪ್ಪಾ ಸ್ಮೆಲ್ ಬರ್ತೈತಿ ತೆಂಗಿನ ಎಣ್ಣಿ ಹಾಕಿದ್ರ ತೆಂಗಿನ ಎಣ್ಣಿ ತರಾನೇ
ಇಲ್ಲಿಲ್ಲ ನಮಗ್ ಅಡಗ್ಯಾಗ್ ಬರುದಿಲ್ಲ ಏನೇನ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಹ್
ಹ್ಮ್ ಹ್ಮ ಹೇಳ್ಬಕು ಹ್ಮ್ ಹಾಕಿದ ಹಾ ಹಾಕಿದಾಗಿಂದ ಹ ಅವುಕಟ್ಟಿ ಆದುವ್ ಎಲ್ಲ ಬಾಳೆಹಣ್ಣ ಚಿಪ್ಸ್ ಅದುವ್ ಅದಾಗಿಂದ ಹ ಇ ಉಪ್ಪು ಅಂದ್ರ ಉ ಉಪ್ಪ್ ಟೇಸ್ಟಿಗೆ ಉಪ್ಪು ಬೇಕಲ್ಲ ಅದಕ್ಕ ಉಪ್ಪು ನೀರ್ ಮಾಡ್ಕೊಂಡ್ ಇಟ್ಕೊಂಡಿದ ಅಲ್ಲ ಮುಂಚೆನೆ ಆ ಉಪ್ಪು ನೀರ್ ಅದಕ್ ಹಾಕದೆ ಅಂದ ಸ್ವಲ್ಪ ಸ್ವಲ್ಪ ಸ್ವಲ್ ಸ್ವಲ್ಪ ಅದೇ ಎಣ್ಣೆಗೆ ಅಂದ್ರ ಕಡಾವಂಗಿಗೆ ಹಾಕಿದ್ ಅದ ಈ ಹಿಂಗ್ ನಮ್ ನಾವ್ ಈ ಎಣ್ಣಿ ಕೊಬ್ ಯಾವ್ದ್ ನಾವ್ ಯೂಸ್ ಮಾಡುದ ಯಾವ ಎಣ್ಣಿ ಏನದ್ ಹ್ ಒಳ್ಳೇಣ್ಣಿ ಆದ್ರ ಬೆಂಕಿ ಹತ್ತಿದಂಗ ಆತದಲೇ ಸಿಡ್ದ ಬಿಡ್ತೈತ್ ಪೂರ ಜೋರತ್ತಿ
ಹ್ಮ್
ದಾದ ಏನು ಹಾಲಿಲ್ಲ ಅದೇನು ಹಾಲಿಲ್ಲಪ್ಪಾ ಹ ಅದಾಗಿಂದ ಆಯ್ತ್ ಕಾರ್ ಬೇಕಂದ ಕಾರ್ ಏನ ಹದಕೇನ್ ಹಾಕಿಲ್ಲ ಆಮೇಲ ಅದ್ನೆಲ್ಲ ತಕೊಂಡ ತಕೊಂಡ್ ಮಸ್ತಾದವ ಅವು ನೋಡಾಕರೆ ಆಮೇಲ ಒಂದಿಸ್ ತಗ್ದಿಟ್ಕೊಂಡು ಹ ಅದಕ್ ಖಾರ ಹಾಕಿದ್
ನೀನು ಈಗ್ ಬಿಡ್ಬಾಡ್ಲೆ ಮಾಡು ಹ್ಮ್
ಹಾಗೆ ಇದೆ ಅದವ್ ನಾಳೆ ನೋಡ್ತಿನ್
ಹ ಕೆಟ್ಟ ಬ್ಯಾಸರ ಮಾಡ್ಕೊಂತಿ ಬರಿ ನೋಡದ ಅಲ್ವ ಮಾಡ್ಬೇಕ್
ಹ್ಮ್ ನಮ್ಮ ಮಮ್ಮಿ ಮಾಡ್ತಾಳ್ ಮ ನಮ್ ಗುಲಾಮ್ ಜಮೂನೆ ಮಾಡಕ್ ಬರ್ ದಿಲ್ಲ ಮೊನ್ನೆ ಗುಲಾಮ್ ಜಾಮೂನ್ ಟ್ರೈ ಮಾಡಿದ್ವಿ ಚಲೋ ಅದು ಹ್ಮ
ನಮ್ಗ್ ಗುಲಾಂ ಜಾಮೂನ್ ಇಷ್ಟ ಗೋತ್ತೇನ್
ಅಲ್ಲೇ ಅಂಗಡಿ ಇರ್ಬೇಕ್ ನೋಡ ಹೋಗಿ ತಿಂದ್ ಬಾ
ಈಗೆಲ್ಲ್ ಹೋಲಿ ಅಲ್ಲಲ್ಲೇ ಇಲ್ಲಿ ಎರಡನೇ ಶುಕ್ರವಾರಕೊಮ್ಮೆಮ್ಮ ಕೊಡ್ತಾರ್
ಹ್ಮ
ಅಂದ್ರ ಎಲ್ಲಾ ಕಡೆ ಸಂಡೇ ಸ್ಪೆಷಲ್ ಇದ್ರ ಇಲ್ಲಿ ಶುಕ್ರವಾರಕೊಮ್ಮೆಮ್ಮಿ ಅದ್ರ.. ಎರಡನೇ ಶುಕ್ರವಾರಕೊಮ್ಮೆಮ್ಮ ನಾವ್ ಇರೋದೇ ಇಲ್ಲಲ್ಲಿ
ಒಂದ್ ಸರಿ ತಿಂದಿಲ್ಲ್
ಫಸ್ಟಿಗೆ ಬಂದಾಗ ಒಂದ್ ಸಲ ಅಷ್ಟೇ ತಿಂದದ್ ನೋಡ ಇಷ್ಟ್ ತಿಂಗಳ ಇದೇವಲಿ ಹ್ಮ್ ನನಗ್ ಮಾನಸಿಕ ಹಾಕ್ಕದವ್
ಹ್ಮ್
ಒಂದಿನ ಆದ್ರ ಮಂಗ ಮಂಗಳವಾರ ದಿನ ಚಿಕನ ಇಲ್ಲೇನ್ ಹ ಮಂಗಳವಾರ ದಿನ ಕೊಟ್ಟಿದ್ರ್ ಜಾಮೂನ್ ಚಿಕನ್ ಅಲ್ಲ ಆದ್ರ್ ನನ್ ಫ್ರೆಂಡ್ ನನ್ ಕಾಟ್ ಬಾಜು ಇದ್ದಕಿ ಗುಲಾಮ್ ಜಾಮೂನ್ ತೊಂಬಂದ್ ಕೊಟ್ಟಿದಳ ನನಗ್ ಹ್ಮ ಹ ಆಕಿ ಒಂದ್ ತಿಂದ್ ಎರ ಎರಡ್ ಕೊಡ್ತಾರಲ್ಲಾ ಆಕಿ ಒಂದ್ ತಿಂದ್ಲು ನಂಗ ಒಂದು ಕೊಟ್ಲು
ಹ್ಮ್ ಹ್ಮ್
ಹ ಅಲ್ಲೇ ಇದ ಕೇಳನ ನೀನು ಅದು ನಂದ ಅವ್ರ ಬರ್ತಡೇ ಮಾಡಿದ್ರ ಅಂತ ಅವ್ರ ದಿನೊಬ್ರದ ಬರ್ತ ತಡೆ ಮಾಡ್ಬೇಕಂತ ಏಳಿದ್ನೆಲ್ಲ
ಹ್ಮ್
ಅವರದು ಆಡ್ರ್ ಮಾಡಿನಲ್ಲ ಅದು ಇಪ್ಪತ್ತೈದನೇ ತಾರೀಕು ಬರ್ತೈತಿ ಬರ್ತ್ಡೇ ಇರೋದು? ಇಪ್ಪತ್ತ್ ಮೂರಕ್ ಐತಿ
ಸೋ ಏನ್ ಆರ್ಡ್ರ ಮಾಡಿದ್ದಿ
ಈಗ ಒಂದು ಶರ್ಟ್ ಒಂದ್ ಶೂಸ್ ಆರ್ಡರ್ ಮಾಡಿನಿ ಶರ್ಟ್ ಮಾಡಿದ್ದು ಇಪ್ಪತ್ ಮೂರಕ್ ಬರ್ತೈತಿ.
ಹ್ಮ್
ಆದ್ರ ಅದು ಇನ್ನ ಬಂದಿತ್ತು ತಿರು ಇಲ್ಲೇ ಭದ್ರಾವತಿ ಒಳಗ ಐತಂತ
ಹ್ಮ್
ಅದಕ್ಕೆ ನಾಳೆ ನಾಡದ್ರಾಗೆ ಬರ್ತೈತತ್ತ. ಇಪ್ಪತ್ತೆರಡಕ್ಕೆ ಇರ್ಲಿಕ್ಕೆ ಇಪ್ಪತ್ತೊಂದಕ್ಕೆ ಹ್ಮ್ ಇಪ್ಪತ್ ಮೂರು ಕಲಾ ಇಪ್ಪತ್ತ ಎರಡ್ ಕರ ಇಪ್ಪತ್ತ ಒಂದ ಕರ ಬರ್ತದಂಪಾ
ಹಾ ಅದೊಂದ್ದಾದ್ರೆ ನಡಿತೈತಿ ಮತ್ ಶೂ
ಇಪ್ಪತ್ತೈದಕ್ ಬರ್ತೈತೆ
ಮತ್ತೆ ಹೆಂಗ
ಏನನ್ಲ ನನ್ ಸುಮ್ಮನೆ ಎರಡು ಸೇರ್ಕೆಸಿಂದ. ಒಮ್ಮೆ ಕೊಡ್ ಎನ ಇಲ್ಲ ಮುಂಚೆನೆ ಶರ್ಟ್ ಕೊಟ್ಟು ಅವತ್ತಿಂದನೇ ಹಾಕೋ ಅಂತಂದ್ರೆ ಹಾಕೊಂತಿರ್ಬೇಕು.
ಹ್ಮ್ ಹ ಏನ್ ಮಾಡ ಹೌದು ಬೆಟ್ರಿ ಎನ್ ಗೊತ್ತಾ ಅ ಫಸ್ಟ್ಗೆ
ಹೆಂಗು ಬರ್ತ್ಡೇಕ್ ಶೂ ಕೊಡ್ಬಾರ್ದು ಅನಿಸುತ್ತೆ ಪಾಸಾ
ಏನವ ಗೊತ್ತಿಲ್ಲವೆಲ್ಲ ಕೊಡ್ತಾರ್ಲಿ ಹಂಗೇನಿಲ್ಲ ಪಸ್ಟ್ಗೆ ಶ ಹಾ ಹಾ ಹಾ ಕೇಳಿ. ಕೇಳಿಲಿ ಕೇಳಿಲಿ ಕೇಳಿಲಿ ಈಗ ಸದ್ಯಕ್ಕೆ ಹ ಶರ್ಟ್ ಕೊಡು ಮುಂಚೆನೆ ಹ ಬರ್ಡೇ ಗಿಫ್ಟ್ ಅಂತಂದು ಅದ್ ಇಂದ ಇಲ್ಲ ಒಂದ್ ಸರ್ಪ್ರೈಸ್ ಐತೆ ಅಂತಂತ ಆಮೇಲೆ ಇದು ಕೊಡು ಶೂ ನಿನ್ ಬರ್ಡೇ ಸರ್ಪ್ರೈಸ್ ಅಂತ ಅದನ್ ಕೊಡು ಅಂದ್ರೆ ಈ ಮ್ಯಾನೇಜ್ ಆಗ್ಬಿಡ್ತೈತ್ಲಾ
ಹ್ಮ ಅದಕ್ ಎಷ್ಟ ಅಲ್ಲಿ ಎಲ್ಪ್ ಒಳಗ ಇರ್ತೈತ್ ನೋಡ್ಲೆ
ಸರ್ಪ್ರೈಸ್ ಅಲ್ಲಾ ಇವತ್ತೇ ಕೊಟ್ರ ಹ ಅದು ಸರ್ಪ್ರೈಸ್ ಇವತ್ತಿದ್ದ ಇವತ್ತೇ
ಕೊಡತೀನಿ ಅಂತ ಗೊತ್ತಗ್ಬಾರ್ದಲ್ಲೆ ಅದು ಬಂದಾಗ ಓಕೆಸಂದೆ ಹೆಂಗು ಇಪ್ಪತ್ತೈದರನೇಕ ಇಪ್ಪತ್ತ ಒಂಬತ್ತರ ತನ ನಂದೇನ್ ಎಕ್ಸಾಮ್ನೇ ಇಲ್ಲ
ಏ ಸರ್ಪ್ರೈಜ್ ಅಂತ ಹೇಳ ಅಷ್ಟೇ ನಿಮ್ಗೊಂದ್ ಸರ್ಪ್ರೈಸ್ ಐತ್ ಸರ್ಪ್ರೈಸ್ ಅಂದು ಹಂಗೆ ಕಾಡ್ಸ
ಅಂದ್ರ ಬ್ಯಾಡ ಹಣೆ ಮಾಡಿ ಬಿಡ್ತಾರಲ್ಲೆ
ಅಲ್ಲ ಸರ್ಪ್ರೈಸ್ ಐತದ ನಾ ಯಾವಾಗ ಕೊಡ್ತನ ಅವಾಗೆ ಸರ್ಪ್ರೈಜ್ ಅನ್ನೋದು
ಬ್ಯಾಡ್ ನನ್ಗಂತ ಆಣಿ ಮಾಡ್ತಾನ ಈಗ ಆಲ್ರೆಡಿ ನನ್ಗ ಏನು ಬ್ಯಾಡ ಅಂತ ಆಣಿ ಮಾಡ್ಯನವ
ಏ ಆಣೆ ನಿನ್
ಹ್ಮ್ ಅಣ ಅದ ಏನಾಯ್ತ ಗೊತ್ತೇನೋ ಅದು ನಾನು ನೋಡಾಕತ್ತಿದ್ದೆ ಸೈಜ್ ಗೊತ್ತ ತ್ತರ್ಲಿಲ್ಲಿಲ್ಲ ಇನ್ನೊಬ್ಬತ ಅಣ್ಣಾಗ್ ಕೇಳಿದ್ನ ಅವ ಕೇಳ್ಕೊಂಡ್ ಹೇಳ್ತೀನಿ ಅಂತ ಹೇಳಿದ್ದ.
ಹ್ಮ
ಎಲ್ರು ಊರಿಗ ಹೋಗಿದ್ವಲ್ಲ ಆ ಟೈಮಿಗ.
ಹ್ಮ್
ಅವ್ನು ಊರಿಗ ಹೋಗ್ಯಾನ್ ಹಂಗೆ ಅವ್ರು ಇವ್ರತ ಕೇಳಿ ಮರ್ದಿನ ಏನ್ ಆಚೆ ಮರ್ದಿನ ಹೇಳ್ಯಾನ್ ಅವ್. ಆಮೇಲ್ ನಮ್ಮ ಅಕ್ಕನ ನಾ ಮಾಡ್ತೆನ್ ತಗೋ ಚಂದನ್ ನೋಡಿ ಅಂತ್ ನಮ್ಮ್ ಅಕ್ಕ ಅಂದಿದಳ.
ಹ್ಮ್
ಅಕಿನೂ ಡ್ಯೂಟಿ ಒಳಗ್ ಬಿಸಿ ಅದಾಳ ನನಗ್ ಒನ್ ಟೈಮ್ನು ಮಾಡಿಲ್ನಾ.
ಹ್ಮ್
ಅದಕ್ಕೆ ಆಗಿದ್ದಾಲಿ ಅಂತೆಸಿಂದ ನಾನೇ ಫಸ್ಟ್ ಟೈಮ್ ಹೋದ್ರು ಇಲ್ಲಿ ಆಮೇಲ ಅಕ್ಕಿನ ಕಡೆ ರೊಕ್ಕ ಇಸ್ಕೊಂಡ್ರ ಆಯ್ತ್ ಅಂತಕೇಸಿಂದ ಮಾಡಿಬಿಟ್ಟ ನಾ ಮೊದ್ಲೆ ಶಾನೆ ಇಲ್ಲವ ನನ್ಗ ಮೊದ್ಲೆ ಗೊತ್ತಾಗಲ್ಲಂಗ ಆನ್ಲೈನ್ ಒಳಗ ಒನ್ ಸ್ವಲ್ಪ್ ಕಡಿಮೀ ಬರ್ತೈತ್ಲೆ ನನ್ ಮದ್ಲೆ ಫಸ್ಟ್ ಆರ್ಡರ್ಸ
ಎಷ್ಟ ಹಾಕಿ ಹೇಳ್ ಒಂದ್ ಶರ್ಟಿಗೆ?
ಮುನ್ನೂರು ಎರಡು ಮುನ್ನೂರು ಮುನ್ನೂರು ಮೂರುವರಿ ನೂರ ಮೂರವರಿ ನೂರ.
ಏ ಶರ್ಟಿಗ ಹೊರಗು ಇದ್ದೆ ಇರ್ತದ ಬಿಡಿಶಿ ತಗೋಬೇಕು. ನಾವು ನಮ್ಮ್ ಗೋಡಗೆಸ್ ತಂದೆವ.
ಹ್ಮ್ ಅದನ್ನು ತೋಗೊಂಡ್ ಅದೆಲ್ಲ ತರ್ಸ
ಮೊನ್ನೆ ಕರೆಕ್ಟಾಗಿ ಬಂದಿದ್ದಿ ಅಂದ್ರ ತೊಗೋಳಕ್ ಅರಾ ಬರ್ತೈತಿ ಎಷ್ಟು ಆ ಬೀಜಾ
ನೀ ಭಾರಿ ಅದಿ ಹೋಗ್ಲೆ ಅಂದ್ರೂನು ಏನ್ ತೀರಾ ಮೂರ್ ತಾಸ ಆರಕ್ ಹೋಗ್ತಿದ್ದಲ ನೀ?
ಹಾ ಆರಕ್ ಹೋತಿದ್ದೆ ನೀ ಬರುದ ಮೂರು ನಾಲ್ಕು ನಾಲ್ಕೂ ಮಾಡಿದ್ರ ನಾ ಏನ್ ಮಾಡ್ಲಿ ನಿಮ್ ನಾ ಏನ್ ಅನ್ಕೊಂಡಿದೆ ಗೊತ್ತು ಫಸ್ಟ್ ಪ್ಲಾನೆ.
ನ ಆಗಲ್ಲೆನ್? ಆರಾಮ್ಸೆ ಮಾತಾಡ್ಬೋದಿತ್ತು ಆರಾಮ್ಸೆ ಭೇಟಿ ಆಗ್ಬೋದೀತ್ತ ಹೋಗ್ಯವ್ವಾ ಹೋಗ.
ಅಲ್ಲ ಮತ್ ಯಾಡಕ ಮುರಕ್ಕ್ ಬಂದ್ರ ನಾವ ನಾ ಎಷ್ಟೊತ್ತಿಗ ಬರ್ಲಿ ಹೇಳ ಇಲ್ಲಿ? ಬಸ್ ಇರಂಗಿಲ್ಲ ಬಿಡಂಗಿಲ್ಲ ಒಂದೊಂದ್ ಟೈಮ್ ಒಳಗ ಹ್ಮ್.
ವ ಇಂಥದ್ ಗೊಳ್ಳ ವಗಿತಾಳ ನೋಡ್.
ಏ ಹೋಗಾಕ ಇರಂಗಿಲ್ಲ ಆಕಡಿ ಬರಾಕ ಇರ್ತಾವ.
ಹ್ಮ್ ಇರ್ಲಿ ಬಿಡವ್ವಾ. ನೀ ಅಂತಿದ್ದಲ್ಲ ನಾವ್ ಬರ್ಬೇಕಂದ್ರ ಹೆಂಗಿದ್ರೂ ಬರ್ತಾರ ಅಂತ್.
ಮತ್ ನೀ ಯಾವ ಬಂದೇ ಇಲ್ಲಲ್ಲ ಹಂಗಂದ್ರ.
ಅದೇ ನೀ ಅಂತಿದ್ದಲ್ಲ ಅದಕ್ಕೆ ಹೇಳಕತ್ತೇನ್. ಇರು ಹಚ್ತ್ತಿನಿ ಇರು ವಾಪಸ್. ಇರುಲೇ ಹಚ್ಚತಿನಿ. ಇಲ್ಲೇ ಇರು. ಎಕ್ಸಿಟ್ ಆಬೇಡ ಇರು.
ಹಾ
ಹ